ಏನಿಲ್ಲ ಆರಾಮ
ಆರಾಮ ನೀನ್ ಆರಾಮಾ ಮಟ್ಟಿ ಕೊಡ್ತ ಹ್ಮ್ ಚಾ ಆಯ್ತು ನಿ್ದ
ನೋಡಿ ಎನ್ ತಿಂಡಿ ತಿಿಂದೆ
ಹ್ಮ್ ಚಾರ್ ಜತೆ ಅವಲ ಮಾಡಿದ್ದು ಲಕ್ಕಿ ಮತ್ತೆ ಬಿಸ್ಕೆಟ ನೀನು
ತ್ತೆ ಪಾನಿಪುರಿ ತಿಿಂದ
ಹೌದಾ ಅದೆಲ್ಲಾ ಆರೋಗ್ಯಕ್ಕೆ ಹಾನಿಕರ ಅಲ್ವಾ ಗೋಬಿ ಎಲ್ಲ ಹ್ಮ
ಹ ಆದ್ರೂ ಬಾಯಿ ರುಚಿಗೆ ತಿನ್ಬೇಕಲ್ವಾ
ಹೊರ್ಗಡೆನ್ ಫುಡ್ ತಿಂತೀ ಅನ್ಸುತ್ತಲ್ಲಾ ನೀನು
ಹ್ಮ್ ಹೌದು ಅದೇ ಇಷ್ಟ ನಂಗೆ ಜಾಸ್ತಿ ಅದಕ್ಕೆ
ಹ್ಮ್ಮ್. ಹ್ಮ್ ಮತ್ತೆ ಇನ್ನನ್ ಸಮಾಚಾರಗಳು
ಮಾಸ್ಟರ್ಸ್ ಏನಾದ್ರು ಮಾಡ್ಬೇಕು ಅನ್ಕೊಂಡಿದಯ ನಿಂಗೆ
ಇಲ್ಲ ಇಲ್ಲ ನನ್ಗೆ ಇದೇ ಹೋದಷ್ಟಗೆ ಸಾಕೋಬೇಕು ನ್ಸ್ಬಿಡೈತಿಯ ಮಾಸ್ತರ್ ಮಾಡಲ್ಲ ಏನು ಮಾಡಲ್ಲ ನೀನು ಮಾಡ್ತಯ
ಅೇ ವಿದೇಶಕ್ ಹೋಗುವ ಅಂತ ಹೇಳ್ತಿದಾರ ಮನೇಲಿ
ಹೌದಾ ಮತ್ತೆ ಹೋಗ ನಿಮ್ಗೆ ಅದ್ರೂ ಕಡೆ ಜಾಸ್ತಿ ಇದತೆ ಗಮನ ಇ
ನೋಡ್ಬೇಕು ು ನನ್ಗೆ ಆಸಕ್ತಿ ಇಲ್ಲ ಕೆಲ್ಸ ಹುಡುಕಿ ಕೆಲ್ಸ ಮಾಡೋಣ ಅಂತ ಇದ್ದೀನಿ
ಹ್ಮ್ ಹಂಗೆ ಮಾಡು ಎಷ್ಟು ಅಂತ ಓದಕ್ ಆಾಗುತ್ತೆ ತ್ತ
ಹ್ಮ ಅದೇ ನೋಡ್ಬೇಕು ನೋಡಿ ಕೆಲ್ಸ ಮಾಡಿದ್ರೆ ಒಂದ್ ಎರಡು ವರ್ಷ
ಹ್ಮ್ ಹೌದಲ್ವಾ ಹ್ಮ್ ನೋಡು ನಿನ್ ಏನ್ ಅನ್ಸುತ್ತೆ ಹಂಗ್ ಮಾಡು ನಿನ್ಗೆ ಅನುಕೂಲವಾದಂಗ್ ಮಾಡು ಬೇರೆಯವ್ರ್ದಲ್ಲ ತಲೆಗಾಗು ಹೋಗ್ಬೇಡ ನಿನ್ಗೆ ಹೆಂಗೆ ಅನುಕೂಲ ಆಗುತ್ತೆ ಹಂಗ್ ಮಾಡುದು
ಅದೇ ನಿನಗೂ ಕೇಳಿರ್ತೀನಿ ಸ್ವಲ್ಪ ಯಾವ್ದಾದ್ರು ಕಾಲೇಜ್ಗಳು ಚೆನ್ನಾಗಿದ್ರೆ ನೋಡಿ ಹೇಳು
ಹ್ಮ್ ಕೇಳ್ ನೋಡ್ತನ್ ಬಿಡು ನನ್ ಗೆಳತೀರ್ ಮತ್ತೆ ನನ್ ಗೆಳೆ ಅಂದ್ರನ್ನ ಕೇಳ ಹೇಳ್ಬ ನೋ್ಬಿಟ್ಟ ಹೇಳ್ಿ
ಹಾ
ಹ್ಮ್ ಮತ್ತೆ ಇನ್ನೇನ್ ವಿಶೇಷ
ಇನ್ನೇನ ಇಿಲ್ಲಾ ನೀನೇನ್ ಕೆಲ್ಸ ಹುಡುಕ್ತಾ
ಹ್ಮ್ ನಾನು ುಡುಕ್ತಾನೆ ಇದ್ದೀನಿ ಉದ್ಯೋಗ ಇನ್ನುೂ ಸಿಕ್ತಿಲ್ಲ
ಹೌದು
ಹ್ಮ್ ಹ್ಮ್ ಹುಡುಕ್ತಾನೆ ಇದ್ದೀನಿ ನೋಡೋಣ ಮತ್ತೆ ಕಾಂಪಿಟೇಟಿವ್ ಹಓದೋಣ ಅಂತ ಇದ್ದೀನಿ ಹ್ಮ್
ನ್ನನು ಏನು ಐ ಎ ಎಸ್ ಅಧಿಕಾರಿ ಆಗೋಳ
ಪೊಲೀಸ್ ಅಂಂತದೆಲ್ಲ ದೊಡ್ಡ ಇದಿಲ್ಲನ ಕನ್ಸಿಲ್ಲ ಬರಿೀ ಪ ಚಗಣ ಅಂತ ನೋಡ್ಬೇಕು ಹ್ಮ್ ನನ್ ಪ್ರಯತ್ನ ನಾನನ್ ಆಗ್ತಿದ್ದೀನ್ ನೋಡ್ಬೇಕು ಏನಾಗುತ್ತ ಗಟ್ಟಿಲ್ಲ
ಬಿಡುವ ಪ್ರಯತ್ನ ಪಟ್ಟ ೆ ಫಲ ಸಿಕ್ಕಕ್ಕೆ ಸಿಗುತ್ತ ಅಲ್ವ ಗಾದೆನೆ
ಹ್ಮ್ ಹ್ಮ್ ಇದೇ ಹಿರಿಯರಿೈತೆ ಬಟ್ ಆದ್ರೆ ನೋಡ್ಬೇಕಲ್ಲ ನಮ್ದೇ ಆದ ನಾನು ಅಷ್ಟು ದಿನ ಕಾಲದಿಂದನೂ ಆಗಿಂದನೂ ಡಿಗ್ರಿ ಸೇರ್ಕ ಸೇರ್ಕೊಂಡಿರುವ ಇಂದಲೂ ಪ್ರಯತ್ನ ಪಡ್ತಾನೆ
ಹಓ ಅದೇ ಇವಾಗೂ ಮತ್ತೆ ಆಗ ಬಿಡು ಪ್ರಯತ್ನಕ್ ಫಲ ಸಿಕ್ಕೇ ಸಿಗುತ್ತೆ ಮ ಅದೇನೋ ಮನ್ಸ ರೆ ಮಾರ್ಗ ಅಂತ ಹೇಳ್ತಾರಲ್ಲ ಆ ರೀತಿ ಆಗುತ್ತೆ ನಿನ್ಗೆ ಮನ್ಸದ ಮೇಲೆನೆೇ ಇದೆ ಅಂದ್ರೆ ಬಿಡಕ್ ಹೋಗ್ಬೇಡ
ಹ್ಮ್ ಅದೇ ಬಿಡಲ್ಲ ಅದ್ನೇ ಬಿಡಲ್ಲ ಹಂಗೆ ಅದಕ್ಕೆ ಪ್ರತಿ ದಿನ ಆರು ಗಂಟೆ ಕಾಲ ಓದ್ತವ ನಿಮ ಪ್ರತ ದಿನ ಒಂದು ದಿನನುೂ ಸಮಯ ವೇಸ್ ಕಳ ವೇಸ್ಟ್ ಮಾಡಲ್ಲ ನಾನು ಹ್ಮ ಓದ್ತ ಓದ್ತಾ ಇದ್ದೀನಿ ನೋ ನಡ್ಬೇಕು ಏನಾಗುತ್ತೆ ಹ
ಸಮಯ ಹಾಳ ಮಾಡ್ದ ಓದ್ಕೋ ಕರೆಕ್ಟಗ ಆಗುತ್ತೆ
ಹ್ಮ್ ಹ್ಮ್ ಬು ಹ್ಮ್ ಅಡಿಗೆ ಏನ್ ಮಾಡ್ಬೇಕಂತ ಇದ್ಯಾ
ಅಡ್ಗೆ ಮಾಡ ಮಾಡ್ಬೇಕ ಅಡ್ಗೆ ನಾ ಇನ್ನ ನಾನು ಏನ್ ಮಾಡ್ಬೇಕಂತ ಯೋಚನೆ ಮಾಡ್ತಿದ್ದೆ
ೇರ್ ಮಾಸೆಯಾ
ಅದು ಬೇಜಾರಾರ್ು ಅಡಗೆ ಮಾಡಕ್ಕು ಅ ಅ್ಣ ಸಾಂಬಾರ್ ಮಾಡಿದ್ರ ಆಯ್ತಂತ
ತನ್ನಾಗ ಹೋಗಿದ್ದಿ ಅನ್ಸುತ್ತಲ್ಲ ಅವಾಗೆಲ್ಲ ಎಷ್ಟು ಚುರುಕ ಆಾಗಿದ್ದೆ
ಏನೋ ಬಿಡು ಹಂಗಗೆ ಯಾಕೋ ನಂದು ಮನ್ಸು ಒಮ್ಮೊಮ್ಮೆ ಸರಿ ಇರಲ್ಲ ಅದಕ್ಕೆ ಹಂಗ ಆಗ್ತಿದೆ
ಹೌದಾ
ಜಾಸ್ತಿ ಇದಾಗಬಿಟ್ಟ ಕೊಟ್ಟಿದ್ದೀನಿ ಆಸಕ್ತಿನೇ ತೋರಿಸ್ತಿಲ್ಲ ಯಾವ ಕಡೆನೂ ಹಂಗಾಗಿದೆ ನನ್ಗೂ
ಹೌದಾ ಆಥರ ಎಲ್ಲ ಜಾಸ್ತಿ ಇದಕ್ಕೆಲ್ಲ ಒಳಗ ಹೋಗ್ಬೇಡ ಎಷ್ಟು ಎಷ್ಟಾಗುತ್ತೆ ಕೈದಿಂದ ಅಷ್ಟು ಮಾಡು ಹ್ಮ್
ಅದೇ ಅನ್ನ ಸಾಂಬಾರ್ ಮಾಡಿ ಚಪಾತಿ ಮಾಡ್ಬಿಡ್ತೀನಿ
ಹ್ಮ್ ಹಂಗಗೆ ಮಾಡು ಅಂದ್ರೆ ಬರೀ ಅ್ಣ ಸಾಂಬಾರ್ ಆದ್ರೂ ತಿನ್ನಕ್ಕಾಗಲ್ಲ ಅದೇ ಚಪಾತಿ ಸೈಡ್ ಹಗೆ ಪಲ್ ಇದ್ರೆ
ಹ್ಮ ಅದೇ ಹ್ಮ ಚಟ್ನಿ ಪುಡಿನೂ ಇದೆ ಸ್ವಲ್ಪ ಮೊಸರು ತಗೊಂಡು ತಂದ್ರ ಆಯ್ತಂತ
ಹ್ಮ್ ಇನ್ೇನಿಲ್ಲ ನೀನೇ ಹೇಳ್ಬೇಕು ಎಷ್ಟ ಎಷ್ಟು ಬಿಸಿಲೋಡಿ ಇರ್ತದಪ್ಪ ಎತ್ತಿ ಹೊರ್ಗಡೆ ಬರಕ ಆಗಲ್ಲ ಕೆಲ್ಸ ಮಾಡಕ್ ಆಗಲ್ಲ ಅಷ್ಟು ಬಾಳ ಬೇಸರಾಗೈತ್ ಜೀವ್ನ
ಬಿಸಲುನು ಜಾಸ್ತಿ ಇದೆ ಮತ್ತೆ ಬಿಸಲು ಹೋದ ತಕ್ಷಣ ಮಳೆನ ಜಾಸ್ತಿ ಆಗಿದೆ
ಹ್ಮ್ ಬಟ್ ೇನೋ ಆರಲ್ಲ ಮಳೆಯದು ಮಳೆಯಿಂದ ಹ್ಮ್ ಜಾಸ್ತಿ ಶೀತ್ಲು ಗುಡ್ಗು ಎಲ್ಲ ಇದ್ರಿಂದ ಬಹಳ ತೊಂದರೆ ಆಗೈತಿ ಜನಕ್ಕೆ ಮತ್ತೆ ಹೊಲ್ದಲ್ಲಿ ಏನಾದ ಬೆಳುದ್ರೆ ಅದಕ್ಕೆಲ್ಲಾ ಬಾಳ ತೊಂದ್ರರೆ ಈ ಸಿಡ್ಲು ಮಳೆಯಿಂದ
ಹ್ಮ್ ಹೌದು ಅದು ಸಿಡ್ಲು ಬಿದ್ದ್ ಬಿದ್ದ ಇವಾಗ ಸಾಯ್ತಾರ ಮತ್ತೆ ಅದು ಒಂದ ಇವಾಗ ಎಲ್ಲಿ ನೋಡಿದ್ರು ಅವೇ ನೋಡು
ಹ್ಮ್
ಹ್ಮ ಅದೇ ಇವಾಗ ದೂರವಾಣಿಯಲೆಲ್ಲಾ ತೋರ್ಸ್ತಾರಲ್ವಾ ಮಳೆ ಎಷ್ಟಾಗುತ್ತೆ ಅಂದ್ರೆ ಒಂದೊಂದ್ ಕಡೆ ಅಪ್ಪ ಾಸ ಆಗುತ್ತೆ ಏನ್ ಮಾಡಕ್ ಆಗಲ್ಲ ಕೆಲ್ಸಕ್ ಹೋಗ್ತಿರ್ತಾರೆ ಅಲ್ಲೇ ಸಿಡ್ಲುಗಳು ಸತಿರ್ತಾರೆ ಹೊಲದಲ್ಲಿ ಸಾಯ್ತಾರೆ ಗಿಡಗಳು ಸುಡ್ತವೆ
ಹ್ಮ್ ಅದೇ ಬಾಳ ಜಾಸ್ತಿ ಆಗ್ತದೆ ಏನು ಮಾಡಕ್ ಆಗಲ್ಲ ಈಗ ಮಾಡದ್ ಮಾಡ್ಬೇಕು ಮಳೆ ಬರುತ್ತ ಅಂತ ಬಿಡೊ
ಹ್ಮ್ ಅದೇ ಮತ್ತೆ ಬೆಳಿಲೇ ಬೇಕಲ್ವಾ ಇವಾಗ ಈಗ ಜಾಸ್ತಿ ಮಳೆ ಆದ್ರುನು ಬೆಳೆ ಇದಾಗ್ಬಿಡುತ್ತೆ ಹಾಳಾಗ್ ಬಿಡುತ್ತೆ ನಾಶನೇ ಎಲ್ಲಾ ಅದು ರೈತಗ್ ಸ್ವಲ್ಪ ಇದ್ ಕೊಡುತ್ತೆ ಬಿಡ ಹ್ಮ್ ಈ ಬೇಸಿಗೆಯಲ್ಲಿ ಎಲ್ಲಾದ್ ಹೋಗ್ ಬಂದ ಅ ಕ್ರಸ್ಕ್ಕೆ
ಪ್ರವಾಸಕ್ಕೆ ಹೋಗ್ಲೇ ಇಲ್ಲ ಈಗ ಸ್ವಲ್ಪ ಒಂದೊಂದ್ ಸಲ ಮಳೆ ಜಾಸ್ತಿ ಇರುತ್ತೆ ಬಿಸಿಲಿ ಇರುತ್ತೆ ಅದಕ್ಕೆ ಮನೆಗಳಲ್ಲಿ ಬೇಡ ಅಂತ ಅಂದ್ರ ನಮ ತಂದೆ ತಾಯಿ ಅದಿಕ್ಕೆ ಹೋಗದ್ ಬೇಡ ಅದಕ್ಕೆ ಹೋಗೋದ್ ಬೇಡ ಮತ್ತೆ ಯಾವಾಗ ಈಗ ಮತ್ತೆ ಕಿರು ಪರೀಕ್ಷೆ
ಹೌ ಹೌದಾ
ಹ್ಮ್ ಅದ್ ಅದೆಲ್ಲ ಮುಗಸೆ ಹೋಗೋಣ ಇಲ್ಲ ಇನ್ನು ಓದ್ ಓದ್ಬೇಕು ನಿಂದು ಪರೀಕ್ಷೆ ಎಲ್ಲ ಮುಗೀತಾ ಮುಗಿ ತಾ
ನಮ್ದು ಪರೀಕ್ಷೆ ಎಲ್ಲ ಮುಗಿಸಿ ಮತ್ತೆ ಅದೇ ಪ್ರವಾಸಕ್ಕೆ ಹೋಗಿ ಬಂದ್ವಿ ನಾವು ಒಂದ್ ಕಡೆ
ಹೌದಾ
ಹಾ ಅಲ್ಲಿ ಚೆನ್ನಾಗಿತ್ತು ಸ್ಥಳ ಎಲ್ಲಾ ನೋಡಿ ನೋಡ್ತಕ್ಕಂತವಿದ್ದು
ಹೌದಾ ನಮ್ದು ಗೃಹ ಪ್ರವೇಶ ಆಯ್ತಾ
ಯವಾವಾಗೈಐತೆ
ಹ್ಮ್ ಮುಂದಿನ ತಿಂಗಳು ಎರಡನೇ ತಾರೀಕ ಐತೆ
ಎರಡನೇ ತಾರೀಕು ಖಾಲಿನೇ ಇರ್ತೀನ್ ಬಿಡು
ನಾನ ಕರೆ ಕರಿಯಕ್ಕೆೆ ಕರೆ ಮಾಡೋಣ ಅಂತ ಅನ್ಕೊಂಡೆ ಅಷ್ಟಲ್ ನೀನ ಕ ಹೆಂಗೋ ಕರೆ ಮಾಡದೆ ಗುಡು ಸದ್ಯ ಒಳ್ಳೇದಾಯ್ತು
ಹಓ ಅದೇ ಇಲ್ಲ ಬರೋಣ ಬಿಡು
ಹ್ಮ್ ಅದೇ ಗೃಹ ಪ್ರವೇಶ ಏ ನಮ್ ಗೆಳತತಿರ್ ನಮ ಸಂಬಂಧಿಕರು ಗೆ ನಮ್ ಅಣ್ಣ ತಮ್ದಿರ್ ಎಲ್ಲ ಬಟ್ಟೆಗಳೆಲ್ಲ ಕೊಡ್ಸ್ತೀ ಹೊಸದು ಹ್ಮ್ ಹ್ಮ್ ಅದೇ ಇಲ್ಲ ಎಲ್ಲಾದ್ರೂ ಯಾವ್ದಾರ ಪ್ಲೇಸ್ ಚೆನ್ನರ ಅಂಗ ಹೋಗ್ಬೇಕಂತ ಇದೀವಿ ಯವ್ದೋ ನ ಗೆಳತಿ ಹೇಳೋಳ ಗುರುಪ್ರವೇಶಕ್ ಅಲ್ಲೇ ತಗೊಂಡಿದ್ರು ಬಟ್ ಬಟ್ಟೆಗಳೆಲ್ಲಾ
ಹಓ ಚೆನ್ನಾಗಿರರ್ಲಿ ತಗೋ್ರಿಾಪವೇಶ ಅಲ್ಲ
ಹ್ಮ್ ಅದಿಕ್ಕೆ ಅಲ್ಲೇ ತಗೋಳೋಣ ಅಂತ ಅವಳು ಅಂದಲ್ಲ ಅಲ್ಲೇ ಹೋಗ್ ತಗೋಳೋಣ ಅಲ್ಲೇ ಚೆನ್ನಾಗಿತ್ತು
ಹಾ
ಹ್ಮ್ ಅದಿಕ್ಕಲ್ಲೇ ತಗೋಣ ಅಂತ ಅದಿ ಅಕೆ ನೀನು ಬಾ ಹೇಳ್ತೀನಿ ಬಂದಾಗ ನಿಮಗೂ ಯಾವ್ದಾರ ಒಂದು ಲಂಗಾವಣಿ ತಗೋಣ ಇದ್ರು ಒಂದೇ ತರ
ಹ್ಮ ಅದೇ ತಗೋಳೋಣ ತಗು ಅಲ್ಲಿ ಚೆನ್ನಾಗಿರಲ್ ನೋಡು ರೇೇಶ ಚಷ್ಮೆ ತರಾ ಇರ್ಬೇಕು ಬಟ್ಟೆ ಸ್ವಲ್ಪ ಮೃದುವ ಆಾಗಿದ್ರೆ ಎಲ್ಲಾ ತೊಡಕ ಚೆನ್ನಾಗಿರುತ್ತೆ
ಹ ಅದೇ ಅದು ಮತ್ತೆ ಬಳೆಗಳು ಮತ್ತೆ ಮೇಕಪ್ ಸಾಮಾನುಗಳು ಅದೆಲ್ಲಾ ತಗೋಣ ಚೆನ್ನಾಗ್ ನಮ್ಗೆ ಯಾವ್ದ್ ಸೆಟ್ ಆಗುತ್ತೋ ಅದನ್ನೇ ತಗೋಣ ನನ್ ಕರೆ ನನ್ ಕರೆ ಮಾಡ್ತೀನಿ ನಿನ್ಗೆ ಯಾವಾಗಾದ್ರೂ ನಿನ್ಗೆ ಸಮಯ ಸಿಕ್ಕಾಗ ನೋಡು ಬಾ ಸಮಯ ಮಾಡ್ಕೊಂಡ್ ಬಾ ಸಮಯ ಸಿಕ್ಕಾಗಲ್ಲ ಸಮಯ ಮಾಡ್ಕೊಂಡ್ ಬಾ ನನ್ ಕರೆ ಮಾಡ್ದಾಗ ಮರಿ ಮಿಸ್ ಮಾಡ್ದ ಹ್ಮ್ ನಾನು ನಮ್ಗೆ ಹೇಳ್ತಿ ಒಬ್ಬಳೇ ಇರೋದು ಒಂದು ನಿನ್ಗೆ ಹೇಳ್ತಿರೋದು ಇನೆಲ್ಲಾ ಅಷ್ಟ ಅಷ್ಟೊಂದು ಮಾತಾಡಲ್ಲ ನನ್ ಜೊತೆ
ಹ ಹೌ ಇರ್ಲಿ ಬಿಡು ಬರೋಣ ಬಟ್ಟರ್ಗೆಿದ ರಾ
ಹ್ಮ್ ಬಟ್ರಗೆಲ್ಲ ಹೇಳಿದ್ದೀವಿ ಅಡ್ಗೆ ಹಗೆ ಹಳು ಇಷ್ಟೊಂದ ಮಾಡ್ತಿವಿ ಹೋಳ್ಗೆ ಮಾಡ್ಸ್ತಿ ವಿ ಉ ಪುಳುೋಗ್ರೆ ಮಾಡ್ತೀವಿ ಲಡ್ಡು ಮಾಡ್ ಮತ್ತೆ ಪಲಾವು್ ಮೊಸರನ್ನ ಸ್ವೀಟ ಮಜ್ಜಿಗೆ ಐಸ್ ಹ ದೊಡ್ಡದಾಗಿ ಕರ್ ಮಸ್ತ್ ಮನ ನೊ ಒಂದು ಗುಸ್ಲಲ್ಲಿ ಇದ್ದತ್ ನಾವು ಮುಂಚೆ ಈ ಕರ್ತೀವಿ ಎಷ್ಟೋ ದಿನಗಳ ಹಿಂದೆ ಹಬ್ಬನೂ ಮಾಡಿಲ್ಲ ಏನುೂ ಮಾಡಿಲ್ವಲ್ಲ
ಹಾ
ಅದಿಕ್ಕೆ ಈಗ ಮನೆಗ ಪ್ರಶನ ಅದ್ದೂರ್ಯ ಮಾಡಣ ಅಂತ ಇದ್ದೀವಿ ಅದಿಕ್ಕೆ ಎಲ್ಲ ಸಂಬಂಧಿಕರು ಗೆಳಿಯ ಗೆಳೆಯ ಅಂದ್ರು ಸ್ನೇಹಿತರು
ಓ ಚೊಲೋ ಆಯ್ತು ಬಿಡು
ಶಿಕ್ಷಕರು ಎಲ್ರುೂ ಗೊತ್ತಿರೋ್ರನ್ನೆಲ್ಲ ಕರಣ ಅಂತ ಹ
ಹ್ಮ್ ಚೆನ್ನಾಗ್ ಆಯ್ತಲ್ಲ ಹಂಗಿದ್ರೆ ಚೆನ್ನಾಗ ಆಗುತ್ತೆ ಬಿಡು ಬರೋಣ ನಾವು
ಹ್ಮ್ ಸರಿ ಆಯ್ತಗೋ ಅದಿಕ್ಕೆ ನಾನು ನಿಂಗೆ ಕರೆ ಮಾಡ್ದ ನೀನೇ ಕರೆ ಮಾಡ್ದೆ ನಾನೇ ನಿನ್ ಕರೆ ಮಾಡೋಣ ಅಂತ ಇದು ಎತ್್ಕತಿದ್ದೆ
ಅದೇ ಅದೇ ನೋಡ್ರಿ ೀ ಉಪ್ಪಿನಕಾಯಿ ಹಪ್ಳ ಎಲ್ಲಾ ಚೆನ್ನಾಗಿರೋದೆೇ ಇದ್ ಮಾಡ್ಸ್ರಿ ಮತ್ತೆ ಗೃಹ ಅಂದ್ರೆ ಜನ ಅವೆಲ್ಲಾ ನೋಡ್ತಾರೆ
ಮತ್ತೆ ಬಂದವ್ರಗೆಲ್ಲ ತಾಂಬೂಲ ಕೊೂಡೋದು ಅದೆಲ್ಲಾ ಅರೇಂಜ್ ಮಾಡಿದ್ದೀವಿ ಹೇಳಿದ್ದೀವಿ ಎಲ್ಲ
ಮಾಡ ಸರಿ ಜನಕ್ಕೂ ಖುಷಿ ಆಗುತ್ತೆ
ಹ್ಮ ಮತ್ತೆ ಇದು ಹೂನಿಂದ ಎಲ್ಲಾ ಮನೆಗೆಲ್ಲಾ ಅಲಂಕಾರ ಮಾಡ್ತ ಸ್ಲನ್ ಸರಿ ಮತ್ತೆ ನಾನು ಸಮಯ ಸಿಕ್ಕಾಗ ಮಾಡ್ತೀನಿ ಈಗ ಸ್ವಲ್ಪ ಕೆಲ್ಸಗಳು ಜಾಸ್ತಿ